ಏನ್ ಮಾಡ್ತಿದ್ದೀರಾ.
ನಾನಾ ನನ್ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ ನೀವ ನ್ ಮಾಡ್ತಾ ಇದ್ದೀರಾ.
ಹೌದಾ ನಾನ್ ಸುಮ್ಮ್ನೆ ಕುೂತ್ಕೊಂಡು ಇದು ಲ್ಯಾಪ್ಟಾಪ್ ಅಲ್ಲಿ ಏನಾದ್ರು ಹುಡ್ಕೋಣ. ಏನಾದ್ರು ಮಾಡೋಣ ಇವತ್ತಲ್ಲಾ ಅಂತ ನನ್ತಿದ್ದೆ ನೀವು.
ಹೌದಾ ನಾವು ಅದನ್ನೇ ಮಾಡಣ ಅನ್ಕೊಂಡು. ಅವ್ರ ಜೊತೆ ಹೇಳ್ತಾ ಇದ್ದೆ ಇಲ್ಲ ಎಷ್ಟ ದಿನ ಅಂತ ಹೀಗೆ ಇರಕ್ ಆಗುತ್ತೆ. ಹ್ಮ್ ಒಂದ್ ಕೆಲ್ಸ ಕೆಲ್ಸ ಹುಡ್ಕೋಣ ಅನ್ಕೊಂಡು ಹೇಳ್ತ. ತಾಯದವಿ. ಹ ಎಲ್ಲೂ ಸಿಕ್ತಾ ಇಲ್ಲ ಬೇರೆ ಕೆಲ್ಸ ಬಿಕಾಂ ಮುಗಸಿದ. ಇದೇನೆ ಹುಡ್ಕಿ ಹುಡ್ಕಿ ಸಾಕ ಆಗ್ತಾೈತೆ ಹೇಳಿ ಬೇರೆಯವ್ರನೆಲ್ಲ ಕೇಳಿ ಕೇಳಿ. ಕಲ್ ಬಿಳದೊಂದ್ ಬಾಕಿ ಆಗ್ಬಿಟ್ಟಿದೆ.
ಹ್ಮ್ ನಿಜವಾಗ್ಲ. ಏನ್ ಬಿಕಾಂ ಮುಗಸ್ಕೊಂಡ್ಮೇಲೆ ಕೆಲ್ಸ ಸಿಗ್ಬಿಡತ್ತೆ ಅಂತ ಎಲ್ಲಾರು ಹೇಳ್ತಾರೆ.
ಎಂತ ಮುಗ ಅದು ನನ್ಗೆ ಕಾಲೇಜು ಅಲ್ಲಿ ಇರ್ಬೇಕಾದ್ರೆ ನನಗೆ ಆತರ ಭಾವನೆ ಇದ್ದಿದ್ದು ಯ ಏನ್ ಒಂದ್ ಕೆಲ್ಸ ತಾನೆ. ಹೇ ಹಿಂಗ್ ಪಾಸ್ ಆಗಿ ಹೋಗ್ತಿವಿ ಅಂದ್ರೆ ನಮ್ ಸ್ಕಿಲ್ಸೆ ಇರ್ಬೇಕು ಈ ಲೆವೆಲ್ಗೆಲ್ಲ ಇರ್ಬೇಕ್ ಅಂತ ನಂಗ ಗೊತ್ತಿರ್ಲಿಲ್ಲ. ಪಾಸಾಗಿ ಹೋಗ್ತೀನಿ ಒಂದ್ ಕೆಲ್ಸ ತಾನೇ ಕೊಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ ಅದಾದ್ಮೇಲೆ ಗೊತ್.
ಹೌದು ಹ್ಮ್ ನಾನು ಹಂಗೆ ಅನ್ಕೊಮ್ಬಿಟ್ಟಿದ್ದೆ. ಹೋಗಿದ್ ತಕ್ಷಣ ನನ್ನ ಕರ್ದಿ ಕೆಲ್ಸ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ. ಹ. ಹೋಗಿ ಹೋಗಿ ಹುಡ್ಕುದ್ರೆ ಏನು ಸಿಗಲ್ಲ ಹೌದು.
ಹ್ಮ ನಾನು ನಾಲ್ಕ್ ತಿಂಗಳಿಂದ ಹುಡುಕ್ತಾನೆ ಇದ್ದೀನಿ. ಇರಬ್ಬರ ಇವಾಗ ಆರು ತಿಂಗ್ಗಳು ಬೇರೆ ಆಗೋಯ್ತಾ. ಹಾ ಇದು ಕಷ್ಟ ಇದೆ. ಜಾನ್ ಜಾನವರಿಯಿಂದ ಅಂದ್ರೆ ಜುಲೈ ಜೂನ್ ಗಂಟಾ ಸ್ವಲ್ಪ. ಸ್ವಲ್ಪ ಕೆಲಸ ತಗೊಳೋರು ತಗೊಂತಾರೆ ಯಾಕಂದ್ರೆ ಆ ಎಷ್ಟೊ ಜನ ಕೆಲ್ಸ ಬಿಡೋರ್ ಬಿಟ್ಟಿರ್ತಾರಲ್ವಾ. ಅದಿಕ್ಕೆ ತೊಗಂತಾರೆ ಇವಾಗ ಮತ್ತ ಮತ್ತೆ ನನಗ ತಲೆ ಕೆಟ್ಟ್ ಹೋಗ್ಬಿಟ್ಟಯ್ತೇತಿ ಏನ್ ಮಾಡ್ಬೇಕ ಅಂತಾನೇ ಗೊತ್ತಾಗ್ತಾ ಇಲ್ಲ. ಅದೇ ಹತ್ ಸಾವಿರ ರೂಪ ರೂಪಾಯಿ ಹತ್ ಸಾವಿರ ರೂಪಾಯಿ ಹೇಳ್ತಾರೆ ಸಿ ಎಫ್ ಎಂಗೋದ್ರೆ. ಹತ್ಸಾವಿರ ರೂಪಾಯಿ ಕೊಡ್ತೀವಿ ಅಂತಾರೆ ಓದ್ದೇ ಇರೋರೇನೇ ಮೂವತ್ ನಲ್ವತ್ ಸಾವಿರ ಸಂಬಳ ತಗೊಂತ ಇರ್ತಾರೆ ಅದು ಇಷ್ಟ ವರ್ಷ ಅಷ್ಟಷ್ಟು ಫೀಸ್ ಕಟ್ಟ ಕಟ್ಬಿಟ್ಟು ಅದ ಅಟ್ಲೀಸ್ಟ್ ಅಂದ್ರೆ ನಾವ್ ಓದದ್ ಹೋಗ್ಲಿ ಸಂಬಳ ಸೈಡ್ಗಿಡನಾ ನಾವ್ ಇಷ್ಟ್ ವರ್ಷ ಖರ್ಚು ಮಾಡಿರೋ ದುಡ್ಡಾದ್ರುನು ಸಂಪಾದನೆ. ಮಾಡ್ಕೋಬೇಕ್ ತಾನೇ. ಓದಕ್ಕೆ ಅಂತ ಅದು ಆಗ್ತಾಯಿಲ್ಲಾ ಈ ಕಡೆ. ಹ್ಮ್ ನನ್ಗಂತೂ ತಲೆ ಕೆಟ್ಟ ಹೋಗ್ಬಿಟ್ಟೈತೇ ನಮ್ಮ ಮನೇಲಿ ಯಾವುದಕ್ಕೋ ಹೋಗವಾಗ ನೈಟ್ ಶಿಫ್ಟ್ ಕಳ್ಸ ಅಲ್ಲಾ ಅಂತ ಎಲ್ಲ ಹೇಳ್ತಾರೆ.
ಅದ ಬೇರೆ ಅಲ್ವಾ ನಮ್ಮ್ ಹೆಣ್ಮಕ್ಳಿಗೆ ಹ್ಮ್. ಹೌದು ಹ್ಮ್ ನೋಡಿ ಒಂದು ಇವಾಗ ಬೆಳಗ್ಗೆನೇ ಹೋಗ್. ಹೋಗ್ಬೇಕು ಅಂತ ಅಂದ್ರೆ ಆ ಕೆಲ್ಸ ಸಿಗಲ್ಲ ನೈಟ್ ಶಿಫ್ಟ್ ಮಾತ್ರನೇ ಸಿಕ್ತಾ ಇರುತ್ತೇ ಅದ ಅಂದ್ರೆ ಮನೇಲಿ ಇರೋರು ಬೇಡ ಅಂತಾರೆ ಏನ್ ಮಾಡದವಾಗ
ಹಾ ನಮ್ಮ ಮನೆಲ್ಲಿ
ನಾವು ಹ್ಮ್ ಹೌದು.
ಅವ್ರರು ಅವ್ರ ಅವ್ರಗ್ ಏನ್ ಅನ್ಸ್ತಾ ಇರುತ್ತೆಂದ್ರೆ ನಮ್ಮ ಮನೆ ಪಕ್ಕಾನೆ ಕೆಲ್ಸ ಸಿಕ್ಬಿಡ್ಬೇಕು ಅನ್ಸ್ತಾ ಇರುತ್ತೆ.
ಮನೆ ಪಕ್ಕ ಕಂಪನಿಗಳು ಇದಿಯಾ.
ಕಂಪ್ನಿನೂ ಇಲ್ಲ ಅಲ್ಲಿ ಮಣ್ಣು ಗಾರ್ಮೆಂಟ್ಸ್ಗಳು ಬಿಟ್ರೆ ಇಲ್ಲಿ.
ಹೌದಾ ಮತ್ತೆ ಹೇಳ ಅವ್ರಗ್ ಅರ್ಥ ಮಾಡಿಸ್ರಿ ಈ ತರ ಐತೆ ಆ ಸಿಗಲ್ಲ ನಾನು ಹೋಗ್ಲೇಬೇಕು ಹೌದು. ದೂರ ಅಂತ.
ಹ ಅವ್ರಿಗ ಹೇಳ್ತಾ ಇದ್ದೀನಿ ಅದಕ್ಕೇನೆ ಹಿಂಗೆ ಅನ್ಕೊ ಕೂತ್ಕೊಂಡ್ರೆ ಕೆಲ್ಸಕೆಲ್ಲ ಇಲ್ಲೇ ಬಿದ್ದಿರ್ಬೇಕು. ಆಮೇಲೆ ಜಾಸ್ತಿ ದಿನ ಆದ್ರೂನು ಇವಾಗ ಆಲ್ರೆಡಿ ಆರಏಳು ತಿಂಗಳು ಆಗೈತೆ ಒಂದ್ ವರ್ಷ. ನೇ ಆಗ್ತೈತೆ ಅನ್ಕೊಳಿ ಯಾಕಂದ್ರೆ ನಂದು ಹೋದ್ ವರ್ಷ. ಮುಗಿದ್ದು ಹ್ಮ ಡಿಗ್ರಿ ಆ ಈ ವರ್ಷ ಇನ್ನ ಆರು ತಿಂಗಳು ಕೆಲ್ಸ ಹುಡ್ಕ್ ಕೊಂಡೆ ಕಾಲ ಕಳದಿದ್ದೀನಿ ಇವಾಗ ಮತ್ತೆ ಇನ್ನೊಂದ್ ಆರ್ ತಿಂಗಳ ಹೋದ್ರೆ ಒಂದೂವರೆ ವರ್ಷ ಆಗುತ್ತೆ ಅವಾಗ ಹೋದ್ರೆ ಯಾಕ್ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ ಅಂತ ಬೇರೆ ಕೇಳ್ತಾರಾ ಹಾಳದ
ಅದೆ ಹ್ಮ್ ಇವರು ಏನೋ ಇವರು ಇಂಟರವಿವ ಮಾಡಿರೋರಗೆ ಎಲ್ಲಾ ಕೆಲಸ ಕೊಟ್ಟಬಿಟ್ಟು ಸೇರಿಸ್ಕೊಣ್ಣೋತರ ಅವರು ಸೇರಸ ಸೇರ್ಕೊಂಣ್ಣಲ್ಲಾ ತಾನೆ ಹಂಗೆ ತಾನೆ ಎಲ್ಲಾರ್ಗು ಆಗಿರುತ್ತೆ ಆದ್ರೆ ಏನ್ಕ್ ಗ್ಯಾಪ್ ಆಯ್ತು ಏನ್ಕ್ ಗ್ಯಾಪ್ ಆಯ್ತು. ಅಂದ್ರೆ ನಿಮ್ಮಂತ ಅವ್ರರು ಸೇರ್ಸ್ಕೊಂಡಿಲ್ಲ ಅದಕ್ಕೆ ಗ್ಯಾಪ್ ಆಯ್ತು ಅಂತ ಹೇಳ್ಬೇಕು ಅವ್ರ ಮಕ್ಕದ ಮೇಲೆ ಹಂಗೇನೇ.
ಅದೇ ಅದ್ ನಾವ್ ಹೇಳಕ್ ಆಗುತ್ತ ಅದಾದ್ಮೇಲೆ ಆ ಯಾವುದೇ ಕಂಪ್ನಿಗೆ ಹೋದ್ರು ಮೂರ್ ಲೆವೆಲ್ ಬೇರೆ ಇರುತ್ತಲ್ಲ. ಅನ್ನಕೊಂಡು ಹೋಗೋದೆಲ್ಲಿ ಹ ಯಾಕಂದ್ರೆ ನಾವೇ ಚೆನ್ನಾಗಿದೀವಿ ಅಂತ ಹೇಳಕ್ಕಾಗಲ್ಲ ನಮಗಿಂತ. ಚನ್ನಾಗಿರೋರು
ಚೆನ್ನಾಗಿರೋರು ಇರ್ತಾರೆ ಹ್ಮ್
ಅಯ್ಯೋ ನಾನ್ ಎಷ್ಟೊಂದ್ ಕಂಪ್ನಿಗಳು ಓದಿದ ಹೋದಾಗಲ್ಲಾ ನನ್ಗಿಂತ ತುಂಬಾ ಚೆನ್ನಾಗ್ ಓದಿರೋರು ಡಬ್ ಡಬಲ್ ಡಿಗ್ರಿ ಮಾಡಿರೋರೆಲ್ಲ ಬರೋರು ಮಾಸ್ಟರ್ಸ್
ಹೌದು ಅವರುನೊ ನಮ ಸಿಂಗಲ್ ಡಿಗ್ರಿ ಇದಕ್ಕೆ ಬರ್ತಾರೆ
ಹ್ಮ್ ಪಡ್ತಾವ್ರೆ ನಾನ ಬಿ ಕಾಮ್ ದಬಾಕ ಬಿಟ್ಟ ಬಂದಬಟ್ಟ ಏನ್ ಆಕ್ಟಿಂಗ್ ಆಡ್ತಾ ಇದೀನಿ ಅನ್
ಹ್ಮ ಏನ್ ಮಾಡೋದು ಏನ್ ಇವಾಗ ಆಗಲ್ಲ ಇವಾಗ ನಮ್ಮ ಅಪ್ಪ ಅಮ್ಮ ಮಾತ್ರ ದುಡಿದ್ದಿ ಇದಿದ್ರೆ ನಾವ್ ಏನಕ್ ಬರ್ತಾ ಇದ್ವಿ ಬೇರೆ ಕಡೆ ಕೆಲ್ಸಕ್ಕೆ ಅಲ್ವಾ ಅದಾ ಇಲ್ಲ ದುಡ್ಡ ಇದಿದ್ರೆ ಓದಾದ್ರೂ ಓದ ತಡಿರಿ ಇಲ್ಲ ನಮ್ದ್ ಏನಾದ್ರು ಶುರು ಮಾಡಕೊತಾ ಇದ್ವಿ ಇಲ್ಲಾ ಕಾಯ್ತಾ ಇದೀವಿ. ಅದು ನಮ್ದು ಪರಿಸ್ಥಿತಿ ಹಿಂಗ ಐತೆ ಅಷ್ಟೇ ಏನ್ ಮಾಡಕ್ ಆಗಲ್ಲ.
ಹೂ ಹೂ ಅದನ್ನು ಅಷ್ಟೇನೆ ಇವಾಗ ಎಲ್ಲಾದ್ರೂ ಉಡ್ಕೊಂಡು ಹೋಗಬೇಕು ಅಷ್ಟೇ ಕಡಿಮೆ ಸಂಬಳ ಆದ್ರೂ ಪರವಾಗಿಲ್ಲ ಎಲ್ಲೂರು ಬೀಡೋನಾ ಅನ್ಕೊಂಡೀದಿನೀ ಇನ್ನೇನ್ ಮನೇಲಿ ಕುೂತ್ಕೊಂಡಿದ್ರು ಹತ್ತು ರೂಪಾಯಿ ಯಾರೇನ್ ಕೊಡಲ್ಲ?
ಅದೇ ಹತ್ತ ರೂಪಾಯಿ ಎಲ್ಲ ಹೋಗ್ ಒಂದ್ ರೂಪಾಯಿ ಇಸಕೋ ಅನಬೇಡಿ ನಿಮ್ಮ ಪಕ್ಕ ಪಕ್ಕದ ಮನೆಯವರ್ ಕೊಡ್ತಾರ ಅನ್ಕೊಂಡಿದ್ದೀರಾ ಮಾರನೇ ದಿನನೇ ಬಂದ್ಬಿಟ್ಟಿರ್ತಾರೆ ಇಸ್ ಸುಮ್ನೆ ಇದ್ದಲಾ ನಿನ್ನೆ.
ಮಾನ ಮರ್ಯಾದೆ ತೆಗೆಯೋಕೆ ಅವರೇ ಸಾಕು ಬೇರೆ ಯಾರು ಬೇಡ? ಹೌದ ಹೂ ನಿನ್ ದುಡ್ಡಿಸಕೊಂಡಿದ್ರಲ್ಲ ಕೊಡಲೇ ಇಲ್ಲ ಆಮೇಲೆ ಈ ಬಿಲ್ಡಿಂಗ್ ಅವ್ರಗೆ ಹೇಳ್ಬಟ್ಟಿರ್ತಾರಿ ಅವನ ದುಡ್ಡ ಇಸ್ ಕೊಂಡಕೋನಲ್ಲೂ ಕೊಡ್ತೀನಿ ಅಂತ ಒಂದ್ ತಿಂಗಳ ಆಯ್ತು ಕೊಟ್ಟಿಲ್ಲ ಅಂತ.
ಹೌದು ನಿಜವಾಗಲಾಲೂ ಒಂದ್ ಸರಿ ಕೊಡ್ತಾರೆ ಎರಡ್ ಸರಿ ಕೊಡ್ತಾರೆ ಮೂರ್ನೇ ಸಾರಿ ಹೋ
ಆಮೇಲೆ ಅದು ನಮಗೂ ಕೇಳಕೂ ಮರ್ಯಾದಿ ಸಿಗಲ್ಲ ಬಾಯ್ ಎಸ್ ಅಲ್ಲ ಅಂತ ಬೇರೆಯವ್ರನ್ನ ಕೇಳಕ್ ಆಗ ಒಂದ್ಸಲ ಕೇಳಬಹುದು ಎರಡ್ ಸಲ ಕೇಳ್ಬೋದು.
ಅಲ್ಲ ಹೆಂಗ ಜೀವನ ಮಾಡೋದು ಅಂತ ಯೋಚನೆ ಆಗ್ಬಿಟ್ಟೈತೆ. ನಂದು
ನಂಗು ಅದೇ ಯೋಚನೆ ಆಗಿದೆ ಗಂಡು.
ಅದೇ ಈ ಒಂದು ಗಣೇಶ ದೇವಸ್ಥಾನ ಇದೆ. ಆ ದೇವಸ್ಥಾನ ಹೋಗವೆ ಹೋಗ್ಬಿಟ್ಟ ಬರ್ಬೇಕು ಅಂತ ಅನ್ಕೊಂತಿದ್ದೆ ಏ ಎದೀನಿ ಅನ್ಕೊಂತ ಅದನು ಟಿಕ್ಕಿ ಗಣಪತಿ ದೇವಸ್ಥಾನ ಅಂತಾ.
ಹಾ ನಾನು ಕೇಳಿದ್ದೀನಿ ಟೆಕ್ಕಿ ಗಣಪತಿ ಕೋರ್ಮಂಗ್ಲದಲ್ಲಿ ಬರುತ್ತೆ. ಅದು ತುಂಬಾ ಜನಪ್ರಿಯವಾದ ಗಣೇಶ. ಕಂತೆ ಆದಲ್ಲ ಇವರ್ ಕಂಪ್ನಿಗಳ ಅಲ್ಲಾ ಏನ್ ಮಾಡ್ಕೊಳ್ದರ ಪಾಪ ದೇವ್ರ ತಾನೇ ಏನ್ ಮಾಡುತ್ತೆ ಹೇಳಿ. ಹ ಅಂದ್ರೆ ನಂಬಿಕೆ ಅಷ್ಟೇ ದೇವ್ರನಾದ್ರು ಮಾಡಿದ್ರೆ ದೇವರು ಕಂಡ್ಬಿಡ್ತಾರ ಅಂತ
ನಿಜವಾಗ್ಲು ಅಲ್ಲಿ ಆದ ಹಂಗಾದ್ರೂ ಕೆಲಸ ಸಿಗ್ಲಿ ಅಂತ ಅಷ್ಟೆ. ಆಮೇಲೆ ನೋಡಿ ಒಂದ್ ಕೆಲಸಕ್ಕೆ ಅಂದ್ರೆ ಒಂದ್ ಕಂಪನಿಯಲ್ಲಿ, ಆತು? ಜನ ಬೇಕು ಅಂತ ಅಂದ್ರ ಅಲ್ಲಿ ಹತ್ತು ಸಾವಿರ ಜನ ಬಂದಿರ್ತಾರೆ ಅದ್ರಲ್ಲಿ ಹತ್ತು ಜನ ನಾವು ಸೆಲೆಕ್ಟ್ ಮಾಡಕ ಒಂತರಾ ಅಷ್ಟೊಂದ್ ಜನ ಇದ್ದೀವಿ ನಾವು. ತುಂಬಾ ಜನಸಂಖ್ಯೆ ಎಷ್ಟಯ್ತಂದ್ರೆ ಅಯ್ಯೋ? ಯ ನನ್ಗೆ ತಲೆ ಕೆಟ್ಟ ಹೋಗ್ಬಿಟ್ಟೈತೆ ಹೂ ತರನೆ ಆಗ್ತಾ ಇದೆ.
ಹೂ ದಿನೇ ದಿನೇ,
ಕ್ಕೇ ತುಂಬಾ ಜನ ಬೇರೆ ಕಡೆ ಹೋಗ್ಬಿಡ್ತಾರೆ ಬೇರೆ ದೇಶಗಳಿಗೆ ಹೋಗಿ ಕೆಲ್ಸ ಮಾಡ್ಕೊಂತಾರೆ ನನ್ಗ್ ಗೊತ್ತಿರೋ ಪ್ರಕಾರ ಅಲ್ಲಿ ಬೇಗ ಸಿಗುತ್ತೋ ಏನೋ ಕೆಲ್ಸಗಳು. ಅದಕ್ಕೆ ಹೋಗ್ತಾರನ್ಸುತ್ತೆ ಇಲ್ಲಿ ಕೆಲ್ಸ ಸಿಗ್ಬೇಕಂದ್ರೆ ಕಸ್ಟನೇ ಬಿಡಿ ಆದ್ರೂ ಅಲ್ಲಿ- ಅಲ್ಲಿಗೆ ಇಲ್ಲಿಗೆ ಹೋಲಿಸ್ಕೊಂಡ್ರೆ ಅವ್ರಿಗೆ ಐವತ್ ಸಾವಿರ ಕೊಡ್ತಿದ್ರೆ ಇದ್ರೆ ನಮ್ಗೆ ಇಲ್ಲ ಹದ್ನೈದು ಸಾವಿರ ಕೊಡ್ತಾರೆ. ಅಲ್ವಾ ಆದ್ರೂ ಕೆಲ್ಸ ಸಿಗಲ್ಲ ನೋಡ್ರಿ. ಅವರು ಒಂದು ಒಂದೇ ಒಬರು ಬೇಕು ಅ ಅಲ್ಲ ಆದ್ರೆ ಐವತ್ ಸಾವಿರ. ಒಬ್ಬರ ಕೊಟ್ಟಿ ಒಬ್ಬ್ರನ್ನ ಸೇರ್ಸ್ಕೊಂತಾರೆ ಅದೇ ಇಪ್ಪತ್ ಇಪ್ಪತ್ತು ಕೊಟ್ಟಿ ಇಬ್ರನ್ನ ಸೇರ್ಸ್ಕೊಂಡ್ ಹತ್ ಸಾವಿರ ಏನು ಅವ್ರೇ ಇಟ್ಕೊಳ್ಳಿ. ಕೊಡಲ್ಲ ಹದ್ನೈದ್ ಸಾವಿರ ರೂಪಾಯಿ ಮೇಲೆ ಒಂದ್ ರೂಪಾಯ್ನೂ ಕೊಡಲ್ಲ.
ಬುದ್ದಿ ಇರಲ್ವೇ ನಮಗ್ ಗೊತ್ತು ಅಂತು ಆ ಬೇರೆ ದೇಶಗಳಲ್ಲೆಲ್ಲ. ಬ್ರೊ ಕೆಲಸಗಾರನ ತಗೊಂಬೇಕುಂದ್ರೆ ಇವಾಗ ನಮ್ಗಿಲ್ಲಿ ಇಪ್ಪತ್ತು ಸಾವರ ಇರುತೇ ಅಂದ್ರ ಐವತ್ತು ಅರ್ವತ್ತು ಕೊಟ್ಟ್ ತಗೊಬೇಕಂತೆ ಆ ಆತರ ದುಡ್ಡಂತೆ ಯ ಜಾಸ್ತಿ ನಮ್ಗೆ ಏನ್ ಕೊಡ್ತರ ಅದಕ್ ದುಪ್ಪಟ್ಟ ಕೊಡ್ಬೇಕಂತೆ ಪ ಬೇರೆ ಕಡೆ ಎಲ್ಲ. ಬೇರೆ ದೇಶ್ಗಳಲ್ಲೆಲ್ಲ ಅಲ್ಲಿ ತಗೊಳಪ್ಪಲ್ಲೂ ಲ್ವೇನೆ ತಗೊಂಡ್ ಬಿಟ್ಟು ಅವ್ರಗ್ ಐವ ಒಂದ್ ಎಪ್ಪತ್ ಸಾವಿರ ಗಳ್ ನಂಗೆ ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಡ್ಲಿ ಜಾಸ್ತಿ ಬೇಡ.
ಹ್ಮ ಅಲ್ವಾ ಇಪ್ಪತ್ತೈದು ಬೇಕೇ ಬೇಕು ಮನೆ ಅಂದ್ರೆ ಇಲ್ಲಿ ಬೆಂಗ್ಗಳೂರಲ್ಲಿ ಇರ್ಬೇಕಂದ್ರೆ ಇಪ್ಪತ್ತೈದ್ ಬೇಕಲ್ವಾ. ಇಪ್ಪತ್ತೈದ್ರಲ್ ನಾವು ಒಂದ್ ಸಾವಿರಾನೂ ಉಳ್ಸಕ್ ಆಗಲ್ಲ ಅಲ್ಲಿ. ಮನೆಗೆ ಖರ್ಚಿಗೆ ಎಲ್ಲಾ ಸೇರಿ
ಆಮೇಲೆ ಕಣ್ಣು ನೋಡಿದೆಲ್ಲ ಬೇಕು ಅಂತ ಬೇರೆ ಅನ್ಸ್ತಾ ಇರುತ್ತೆ.
ಆದ್ರೂ ನಾವು ನೋಡಿದೆಲ್ಲಾ ತಗೊಳಲ್ಲ ಅಲ್ವಾ ನೋಡಿ ನಾವು ನೂರು ನೋಡಿದ್ರೆ ಅದ್ರಲ್ಲಿ ಒಂದು ತೊಗೊಳ್ಳೋದು ಒಂದ್ ತಿಂಗಳಲ್ಲಿ ಯೋಚನೆ ಎರಡು ತಿಂಗಳು ಎತ್ತಿಟ್ಕೊಂಡು ಎರಡನೇ ತಿಂಗಳಲ್ಲಿ ತಗೊಂತೀವಿ ಹೊರ್ತು ಆ ನೂರ್ನ ನೋಡಿದ್ದನು ಅದೇ ತಿಂಗಳಲ್ಲಿ ಪೂರ್ ಲಾಸ್ಟ್ ನಮ್ ಪರಿಸ್ಥಿತಿ ಅಷ್ಟ ಚೆನ್ನಾಗಿ ಆಯ್ತೆ
ತುಂಬಾ ಚೆನ್ನಾಗೈತೆ ಹೇಳಕ್ಕ ಆಗಲ್ಲ ಹೇಳ್ಕೊಳಕ್ಕ ಆಗಲ್ಲ ಕೆಲವ ನೊಂದು
ಹ್ಮ್ ಇವಾಗ ಏನ್ ಮಾಡ್ಬೇಕಂದ್ರೆ ಗೋರ್ಮೆಂಟ್ ಅವರು ಇದು ಏನು ಒಂದು ಕೆಲ್ಸಕ್ಕೆ ಇಷ್ಟು ಮಿನಿಮಮ್ ಕೊಡ್ಲೇಬೇಕಂತ ಇಡ್ಬೇಕು ಅವಾಗಾದ್ರೂ ಹೊರ್ ದೇಶದ ಕಂಪನಿಗುಳೇ ನಮ್ಗೆ ಚೆನ್ನಾಗೆ ಕೆಲ್ಸ ಮಾಡಸ್ಕೊಂಡ ಏನು ಕೊಡಲ್ಲ ಅಲ್ಲಿ
ಗೊತ್ತು ದಿನಿತ್ಯದ ಖಚುಗಳು ಎಷ್ಟಾಗ್ತೈ ಮತ್ತೆ ಅವ್ರ ದಿನ ದಿನ ಜಾಸ್ತಿ ಮಾಡ್ತಾವ್ರೆ ಬೆಲೆಗಳನೆಲ್ಲ
ಅವ್ರೇ ಖರ್ಚು ಜಾಸ್ತಿ ಮಾಡೋದು
ಹೌದು ಅವರು ಆಮೇಲೆ ಆಮೇಲೆ ಟ್ಯಾಕ್ಸ್ಗಳನೆಲ್ಲ ಜಾಸ್ತಿನೇ ಮಾಡಿದ್ದಾರೆ ಇವಾಗ ಹಂಗ್ ನೋಡಕ್ ಹೋದ್ರೆ ಅವೆಲ್ಲಾ ದುಡ್ಡು ಇರೋರು ಕಟ್ಕೊಂತಾರೆ ನಾವು ದುಡ್ಡಿಲ್ದೆ ಇರೋರು ಎಲ್ಲಿಂದ ತಂದ ಕಟ್ಟಣ ಹೇಳಿ ಅದನ್ನು ಕೂಲಿ ಮಾಡ್ಕೊಂಡ್ ಕಟ್ತಾ ಇರ್ತಿವಿ ಜೀವನ ಮಾಡ್ಕೊಂಡ್ ಹೋಗ್ತಾ ಇರ್ತೀವಿ ಹಿಂಗೆಲ್ಲಾ ಬಂದ್ಬಿಟ್ಟು ಹೊಟ್ಟೆಗಳ್ಸ್ತಾರೆ
ಒಂದು ರೂಮ್ ಇರೋ ಮನೆಗೆನೆ ಇಲ್ಲ ಹದ್ನೈದ ಸಾವಿರ ರೂಪಾಯಿ ಕಡಿಮೆನಾ ಅದು
ಇದ್ದೀವಿ ಎಂಟ ಸಾವಿರ ರೂಪಾಯಿ ಬಾಡಿಗೆ ನಮ್ ಮನೆಗೆ ಒಂದ್ ರೂಮ್ ಇರ ಮನೆಗೆ
ನೋಡಿದ್ರ ಅದು ಮೇಲ್ಗಡೆ ರೊರ್ಗೆ ಓಕೆ ನೀವ ಎಷ್ಟ್ನೇ ಮಹಡಿಯಲ್ಲಿರೋದು
ನಾವ್ ಎರಡನೇ ಮಹಡಿಯಲ್ಲಿ
ಆ ನೋಡಿ ಎರನೇ ಮಾಹಡಿಗೆ ಎಂಟ್ ಸಾವಿರ ಅಂದ್ರೆ ಕೆಳಗಡೆ ಇರೋವ್ರಗೆ ಹನ್ನೆರಡು ಸಾವಿರ ಸಾವಿರ ಇದ್ದೇ ಇರುತ್ತೆ
ಹ್ಮ್
ಅಲ್ವಾ ಏನ್ ಮಾಡಕ್ ಆಗಲ್ಲ ಹಂಗೇನೆ. ಏನ್ ತಿಂದ್ರಿ ನಾಷ್ಟ ಹೋಗ್ಲಿ.
ಇರಿ ನಮ್ಮ ಅಣ್ಣ ಕರೆ ಮಾಡ್ತಾ ಇದ್ದಾರೆ ಮಾಡ್ತೀನಿ.
ಸರಿ ಸರಿ ಹಾ